ಾವ ಕಡ
ಕಾಪ ಯಾರ್ ನಿಂದೆ
ಅಲ್ಲ ಅ ಹೊಸ ತಂದೆ ಹೊಸ ತಂದೆ ಹ ಕೊಟ್ಟೆ ಒಗೇಸ ತಗಗಸ ಅಲ್ಗ ಸಪ ಹ ಈಗ ಎರಡನೇದಾನ ಹತ್ತ ಹ ಇಲ್ಲಿಾಲ ಕಡ ಮಾ ಡ ಹ್ಮ ಹ್ಮ ಹ ಹ್ಮ್ಮಲ್ಲ ಇಲ್ಲ ಸಬ್ಚುದಾನಲ್ಲ ಅದ ಜಿಲ್ಲ ಹ್ಮ ಇಲ್ಲಿ ಬಿಟ್ರೆ ಯ ಯಾಕಂದ್ರೆ ಸ್ವಲ್ಪ ಶಿಡಗನ್ ಬಾಳ ಅಲ್ಲಿ ಎರಡ ಗುಡ್ಡಿಂಗಲ್ಲ ರೋಡಗ್ ದಾರಗ್ ಹೋಗ್ಲಕ್ಕ ಅದದ ನಂದ ಗೇಶ ಇಲ್ಲೇ ಬಿಟ್ರು ಅ ನ ಸಾರೆ ಹಲೋ ಹಲೋ ಹಲೋ ಹಪ ಹ ತ ಬೆಟ್ಟತಾನ ಎತ ಇಲ್ಲಾನ ಬಾಳ ವರ್ಷದಿಂದ ಆ ಸ್ಟೇಟಸ್ ಇಡ್ತಾನಲಾ ಅವನಾ ಅಷ್ಟ ದೊಡ್ಡವಾ ಛೋಟಾ ಸರ್ಕಲ್ ಛೋಟಾ ಸರ್ಕಲ್ ದೊಡ್ಡವ ಇಲ್ಯಾನ ಮಾದ್ಯಾ ಸಿಂದ ಬಾಳ ಈ ಸಣ್ಣ ಹ್ಮ ಹ್ಮ ಇ ಇನ್ನೊಬ್ಬನಿಗ ಇಬ್ರು ಇಲ್ಲದ್ರ ಏ ನಮ್ಮ ಅಕ್ಕ ಬಂದಾರ ಹ್ಮಂ ಮಾವರ ಇಲ್ಲ ಅದರ ಅವ್ರು ಸಾಮಚಾರ ಹ್ಮ್ ನೀನೆ ಹೇಳಳ್ಬೇಕ
ಮಾಸ್ತರ್ ಅಚ್ಚರಫೋನ್
ಸರ್ ಹಚ್ಚಿದ್ರಪ್ಪ ಮುಂಜಲಿ ಮಾತಾಡಿದ ಅವರು ಗೂಡಾನು ಮಾತಾಡಿದ ಏನಿಲ್ಲ ಅದೇ ಲೈಸೆನ್ಸ್ ಬಗ್ಗೆ ಹೇಳುದ್ರ ಲೈಸೆನ್ಸ್ ಮಾಡ್ಸಲಕ್ಕ ಬಸ್ ಕಂಡಕ್ಟರ್ ಹಾ ಎಷ್ಟು ಮೂರ್ ಸಾವಿರ ಎನ್ ಈ ಮೂರ್ವರ್ ಸಾವಿರ ಹೇಳಿದ್ರಪ್ಪ ಅವರು ಮಾಡ್ಲ ನಾ ಇಲ್ಲ ಎಲ್ಲ ಡಾಕುಮೆಂಟ್ಸ್ ಕೊಡ್ರಿ ಇಲ್ಕ ಅಂದ್ರ ನಾನ ಮಾಡಿ ಕೊಡ್ತಿನಿ ಪ ನೀ ಅಮೌಂಟ್ ಎಲ್ಲ ಇಂದಗಡಿ ಕೊಡ್ರಿ ನಾ ಮಾಡಿ ಕೊಡ್ತೀನಿ ಅಂದ್ರೆ ಇಲ್ರಿ ಸರ್ ಮಾಡಿದ್ರ ಆಯ್ತ ನನ್ನ ಬಲ್ಲಿ ನು ಈ ಪರಿಸ್ಥಿತಿ ಯಾಂಕದ್ರೆ ಈಗ ಎಲ್ಲರಿಗೂ ರೊಕ್ಕ ಬಟ್ಟೆಗಿಟ್ಟಿ ಅ ತೋಲ ಬೇಕಾದ್ದ ಅವ್ರಜೊತಿ ತಿರುಗಲಕ್ ಅದು ಮಾಡ್ಲಕ್ಕ ಒಂದ್ಸಲ ಬರ್ತಾ ಅಲ್ಲಿಯ ಆಗಿ ಗೂಂಜಿ ಬೆಟ್ಟ ತಂದಿಲ್ಲ ಅಂದ್ರೆ ಬಾಳ ಹೈರಾಣ ಹೋಗ ಅಲ್ಲಿಯ ಮೂರು ವರ್ಷ ಏ ನಿನ್ಲಿಕ್ಕೆ ಏನ್ಂಗಿಲ್ಪಾ ಹಯ್ಯಣ ಅಂದ್ರ ಮಾಡಿದ್ರು ನೋಡ ಫಾಸ್ಟ್ ಚೆನ್ನಾಗ ಐತ ಅಂದ್ರೆ ಇನ್ನೊಂದ್ರ್ ಮಾಡೋದದ ನಿಂಗಣಐ ಮಳೆ ಹ್ಮ ಹಿಂಗೇ ನು ಹಚಿದ್ದ ಆ ಮಾಡಿದ ಹೇಳಣ ತೋಪ ಅಂತಂದ ನಿಗೆಾರ ಮಾತಾಡ ಮಾತಾ ನಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟಕ ಕೊ ಕ ಹಲೋ ಹಲೋ ಹಾ ಹಂಗೆ ನಾವ ಹೋಗಿದ್ವಲ್ಲ ಇಬ್ರೇ ಹೋಗಿ ಲಾಪಮನ್ಸು ಡಾಕ್ಯುಮೆಂಟ್ಸ್ು ಇದು ಅದ್ರ ನಾ ಕೊಟ್ಟ ಆಧಾರ್ ಕಾರ್ಡ್ ಮಾರ್ಸ್ ಕಾರ್ಡ್ ಕೊಟ್ಟೆ ಎರಡು ಫೋಟೋ ಏನ್ ತೊಂಬಾ ಅಂತಂದ್ರೆ ಆಯ್ತ ತಗೋ . ತಂದು ಕೊಡ್ತಿದವಿ . ನಿಂಗ್ ಏನು ಕೊಟ್ಟಿಲ ರೊಕ್ಕ ಮುರ್ವರೆ ಸಾವಿರ. ಹಾ ಮೂರುವರೆ ಸಾವಿರ ಆಗೈ ನನ್ ಮುಂದಂದನ ಹದರದು ನಮೆಬ್ಬರೀಗ
ಹ್ಮ್ ಹ ಹ ಈಗ ಮಾಡ್ಸಿದ್ರೆ ಯೂಸ್ ಇಲೇ
ಯೂಸ್ ಇಲ್ಲ ನಾನ್ ಅದೇ ಈ ಅವ್ರು ಏನಂತಾರೆ ಸರ್ ಈಗ ಏನ್ ಕೂಸ್ ಗಟ್ಟಾಗವಾಗ ಮಾಡ್ತ ಅಂದ್ರೆ ಬಾಳ ರ ರವಟಿ ಹೆಚ್ಚಗತ ಈಗ ಕಾಲ್ದಾಗ ಮಾಡ್ಸರಿ. ಡೈವಿಂಗ ಲೈಸನ್ಸ್ ಕಾರ್ ಲೈಸನ್ಸ್ ಬಂದ ಮಾಡಿ. ಪುಣ್ಯ ವೈಕೇಶನ ವಾ ಮಾಡಿಕಂತಾರೆ. . ದ ಡ್ರೈವಿಂಗ್ ಲೈಸನ್ಸ್ ಹ್ಮ್. ವರ್ಷ ವರ್ಷ ಮಾಡ್ಸಬೇಕು. ಹ ಹೌ ಯಾಕಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಬಂದೆ ಕಲ್ಕೊಂಡಸಿ. . . ಎಡು ಅಂದ್ರೆ ಒಮ್ಮಳಿಗೆ ಆಗಲ್ಲ.
ಎಡ್ಡ ಆತವ ಎಡ್ಡ ಅಂದ್ರೆ ಏಲೇಟ್ ಸಾವಿರ ಕೊಡಬೇಕ ನೋಡು.
ಐ ಏನ್ ಎಡ್ ಐದ್ ಸಾವಿರ ರೂಪಿದಾಗ ಎಂಟ ಮಾಡಿನ ಉಂಟಂದ್ರ ಟೂ ವೀಲರ್ ಫೋರ್ ವೀಲರ್
ಎಲ್ಲಿ ಮಾಡ್ಸೋಣ ಗಿಲ್ಲ
ಎಲ್ಲೇ ಮಾಡ್ಸಿದ ಅಂತ ಸಗರನಾಡ್ಯಾನಾಗ
ಅದವ ಬಿಡ ಹಂಗೇನಿಲ್ಲ
ನನ್ ತನ್ನ ವ ಅದಕ್ಕೆ ಮಾಡಲ್ಲ ಐದುಸಾವಿರ ಅರ್ಸಾವಿರ ಆದ್ರೇನು ಐದು ಆರ್ ನೂರ ಮಾಡ್ಸನು ಈ ಅಪ್ಲಿಕೇಶನ್ ಹಾಕಿದೆ ಫೋನಿಗೆ ಹಾಕಿದೆ ಹ್ಮ ಇದ ಇಲ್ಲಿ ಹೋಗಿ ಅವ್ರಿಗೆಲ್ಲಿ ಅಪ್ಲೈ ಮಾಡ್ಬೇಕು ಅಪ್ಲೈ ಮಾಡಿ ಹ್ಞೂ ಸರ್ವಿಸ್ ಚಾರ್ಜ್ ಹ ನೀ ಏನ್ ರೆಟೇದೋ ಅವರೇ ಮಾಡ್ಸಕೊಂತರ ಅವರೇ ಕೊಡತಾರ ಕರದಾಗ ಹೋಗಿ ಒಮ್ಮೆ ಹಳೋಗೋದು ಒಮ್ಮೆ ದಿನದಲ್ಲಿ ಎಲ್ಲ ಡೇಟ್ ಅಪ್ಲೈ ಮಾಡಕಾಂತ ಕುಂತಿರ್ಬೇಕು ಹ್ಮ ಹ್ಮ್ಾಣ ಸ್ನೇಹಿತರನ್ನು ಕೇಳಬಹುದುವು. ಇದ್ರಾಗ ಎನ್ ಯೂಸ್ ಮಾಡತಿ ಹ ಅದ್ರ ರಿಜೆಕ್ಟ್ ಆಗು ಆ ಚಾನ್ಸಸ್ ಇರಲ್ಲ ಅದ್ರ ಬಾಳ ರಿಜೆಕ್ಟ್ ಅಕ್ಕವ್ವ ಮತ್ತೆ ಮಾಡಳ ಇಲ್ಲೆನ ಈಗ ಮಾಡ್ಸತಾರಾನ್ ಮಾಡಸರ ಹ್ಮ್ ಇದೊಂದು ರೊಕ್ಕಣ ಆಗಲಿ ರೊಕ್ಕ ಬಂದ ವೆಸ್ಟ್ ಮಾಡ್ತೀನಿ ಸ್ಕಾಲರ್ಶಿಪ್ ರೋಕ್ ಕವಿ ದ್ವಂದ ಆಯ್ತ ತಗೋ ಹ ಮಾಡ್ತಾರಂದ್ರ ಹ್ಮ ಹ್ಮಸ ಕ ಮತ
ಅವ್ರರು ಇನ್ನಬ್ರ್ತಾಇರತಾರ ಅಲ್ಲಿಂದ ಒಳಗ ಸ್ಟೇರಿಂಗ್ ನಡೆಸ್ತಿರ್ತಾನ
ತಂದೇನು ತಮ್ ಹೋಗಿ ಒಳೆಗ್ ಹೋಗಂತಾರೆ ಅದ್ರ ಇನ್ನೊಬ್ಬ ನಡ್ಸ್ತಾರೆ ಅವರ್ ಕಡೆ
ಕ್ಲಚ್ ಬ್ರೇಕ್ ಅವ್ರ ಕಡೆವ ಇರ್ತವು
ಹ್ಮ್ ಹ್ಮ್
ಅವರೆಲ್ಲ ಮೈಂಟೈನ್ ಮಾಡ್ತಾರೆ ನೀವು ಸ್ಟೇರಿಂಗ್ ಆಟಿ ಹಾಕಿ ತಿರುಗಿಸೋದು ಇಂಡಿಕೇಟರ್ ಆಗ್ಕದು ಲೈಟ್ ಹಾಕದು
ಏನಿಲ್ಲ ಬಿಡು ಬಸ್ಸಿದು ಇವನ್ ಬಾಳ ಬಸ್ಸ ಕೇಳಾಕ್ ಬರುತ್ತೆ ನೀವೇನು ಹೇಳ್ತೀರಾ ಬಿಡು ಇದ್ರ ಬಗ್ಗೆ ಹ್ಮ್
ಮತ್ತೆ ಸೀಟ್ ಲೆಕ್ಕ ಎಷ್ಟು ಏನೇನ್ ವಸ್ತುಗಳು ಕ್ಯಾರಿ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಬಸ್ಲ್ಲಿ ಯಾವಯಾವ ಕಲವು ಮಾಡ್ಬೇಕು
ಏನಮಾಡಬೇಕು ಹ್ಮ್ ಕೇಳಿದ್ರಪ್ಪ ಕೇಳಿದ್ರನಾ ಏನಿಲ್ಲಣ್ಣ
ಹಾ ಹೇಳಿದೆ
ಹ್ಮ್ ಈ ಮೊದನೇ ಏನು ಸುದ್ದಿ ಕೊಡ್ತಾರ ಒಂದು ಒವೆರ್ಲಪ್ ಇದಿಯಲ್ಲ ಅಪ್ಪಕಿಕೇಶನ್ ಆಕಿ ನಾನು ಅದೇ ಅ ಚಿಟ್ಟಿ ಬಿಟ್ಟು ಕಾಮನ್ ಪ್ರಶ್ನೆಗಳೇ ಹ್ಮ ಹೌದೌದೌದು ಹೇಳಲೇ ಹಿಂಗಂದ್ರೆ ಅದು ಹದವು ಅದಕ್ಕೆ ನಿನಗ್ ಕೇಳ್ದ ನಾ ಈಗ ಅಲ್ಲ ಎಲ್ಲ ಏನೆಲ್ಲಾ ಹೋಗ್ ನ ಅದ ಹಾಯಕಿ ಅಂದ್ರೆ ಈಗ ಸಿಗಾಗ ಹೇಳದಲ್ಲ. ಡಬೇಕ ಅ .
ಏ ಹಂಗಗೆ ಅದು.
ಎಲ್ಲಿ ಕೇಳ್ಕಳ . . ಹ ಈಗ ಏನ್ ಮಾಡ್ತ . . . . ವಾದ್ಯದಿಲ್ಲಪ . ಪೈ ಪಡ ಮಾಡ್ಬೇಕು ಒಂದು ಸಪ್ರೇಟ್ ಒಂದ್ ಮಾಡ್ಬೇಕು ಒಂದ. ಎರಡು ಯಡ್ಡೂ. ಮನೆಗ್ ಒಂದು. ಹ ಮನಾಗ ಹೋಗ. . ಹೊರಗಂದ. .
ಹಂಗ್ಯಾಾಕ ಮಾಡಿತ್ತುು ಒಡ್ಯದ್ ಒಡ್ಯದ್ ಮಾಡ್ಸ್ಬ ಬಿಟ್ಟು ಸುಮ್ಮ್.
ಇಲ್ಲ ಒಂದ್ ಟೆಪ್ರವರಿ ಇರ್ಲಾಕ ಅದಕ್ಕೆ ನಡ್ಬೇಕ. . .
ನೀನ್ ಸುತ್ತ ಕಂಪ್ಯೂಟರ್ ಕಟ್ಟಿದ್ರನ ನಡಲೋಗ ಎಲ್ಲ ಆಗ್ಲಾರದು ಮಂದಿ ಬರ್ತಾರ ಈ ಯಕ್ಪಕರ ಮಂದಿಗ್ ಬಂದ್ರ ಯವ ನಾಕಕ್ ಕಡೆ ಹೊಡ್ಕತಿವಿ ಅಂತ ಬಿಡಕ್ ಬ್ಯಾಡನ ಆಗ್ತಾ.
. . ಮೂರ್ ಅವ .
ಹ್ಮ್.
. ಸ ಸ.